ಹ
ಹಲೋ
ಏನ್ ಸರ್ ಆರಾಮ್ ಏನ್ರೀ
ಆರಾಮ ಸರ್ ನೀವು ಆರಾಮ ರೀ
ಆರಾಮ್ರೇ ನೀವು ಎಲ್ಲಾ ಏನ್ ಸಮಾಚಾರ
ಏನ ಎಲ್ಲ ನೀವ ಹೇಳ್ಬೇಕ್ರಿ
ಹ್ಮ್
ತ ಕ
ಆರಾಮ್ ಏನ್ರೀ
ಆರಾಮ ಸರ್ ನೀವು ಆರಾಮ ಸಾರ್
ಅ ಏನ್ ಕೆಲ್ಸ
ಏನಿಲ್ಲ ಸಾರ್ ಎಲ್ಲಾ ಹೊಲದಲ್ಲಿ ಕೆಲಸ
ಹ್ಮ್ ಹೊಲದಲ್ಲಿ ಏನೇನ್ ಮಾಡ್ತಾರ
ಏ್ ಸವಲ್ಪ ಮುನ್ನೂರತ್ತೈದು ದಿವಸಟ ಎಲ್ಲ ಮಣ್ಣು ನೋಡ್ತಾಯಿದ್ದೀವಿ ಸರ್ ಟ್ಯಾಕ್ಟ್ರ್ ಕೊಟ್ಟ
ಹೌದೇನ್ರಿ
ಇದು ಸ್ಕೂಲ್ ಸ್ಕೂಲ್ಗೆ ಇಷ್ಟ ಓದಿರ
ಟೆಂತ್ ಪಾಸ್ ಸರ್ ಅಷ್ಟೇನೆ ಎಲ್ಲ ಈಸ್ಟ್ ಫ ಸರ್ಕು ಹೋಗಿಲ್ಲ ನಕ್ಕೂ ಹೋಗಿಲ್ಲ ಎಲ್ಲ ಇದೆ ಡ್ರೈವರ್ ಕೆಲ್ಸ ಎಲ್ಲ ಫಾರ್ಮರ್ ಕೆಲ್ಸ ಸರ್
ಹೌದ ಓದಿದ್ರೆ ಮುಂದೆ ಚೆನ್ನಾಗಿರುತ್ತೆ
ಓದಿದ್ರೆ ಚೆನ್ನಾಗೀ ಇತ್ತು ಸರ್ ನಾ ಎಲ್ಲ ಫಾರ್ಮರ್ ಕೆಲಸ ಇತ್ತ ಅದಿಕ್ಕೆ
ಒ ದಿನ ರ
ಹ್ಮ ಸರ್
ಹ್ಮ್
ನಿಮ್ದೇನು ಕೆಲಸ ಸರ್
್ಮ ಸರ್ ಇವಗೆ ಇವಾಗ ಸುಮ್ನೆ ಇವಾಗ ಮನೆಲ್ಲಿ ಇದ್ಧಿವ ಸೇತಿ ನೀರ್ ಬಂದ್ರ ಏನ ಬೆಳೆ ಮಾಡ್ಬೋದು
ನೀವು ಮಾಡ್ತೀರೆನ್ ಸರ್
ಹೂ ಸರ್ ನೀವು ನೀವು ಮಾ ಅಲ್ಲಿ ಆ ಕಡೆ ನಡತೇವನ್ರೀ ಸರ್ ಇಂಥ ಬೆಳೆಗಳು
ಏ ನಮ್ಮ ಕಡೆ ಫುಲ್ಲ ಜೋರ ಆಯತು ಸರ್ ನೀರು ಬಂದರೆೆ ಸಾಕು
ಹೌದೇನ್ರಿೀ
ಅದೇ ನೀರು ಬರೋದಂದೆ ತಡ ಇವ
ಹೌದೇನ್ರಿ ಇವ ನೀರ್ ಬಂದ್ರ ಸುನ ಹಂಗಗೆ ಸ್ಟಾರ್ಟ ಏನ್ರಿ ಅರಿವ ಒಮ್ಮೇಲೆ ಕೆಲ್ಸ
ಸ್ಟಾಕ್ ಸರ್ ಈ ಸ್ಟಾರ್ಟ್ ಸರ್
ಎಟು ಸ
ನಿಮ್ದೇನ್ ಸರ್
ನಮ್ದ ಏನಿಲ್ಲ ಸರ್ ಈ ಬಗ್ಗೆ ಇದು ಇನ್ನ ನೀರು ಬಾರದಲ್ಲಿ ಇವಾಗ ಅದ ನೀರ್ ಬಂದ್ರೆ ಸ್ವಲ್ಪ ಏನೋ ವ್ಯವಸ್ೆ ಹಾ ಸರಿ ಮಾಡ್ಬೋದಾ
ಅಲಸರ್
ಹಜ ಸ
ಏ ಟ್ಯಾಟರುಗಳು ಏನೇನು ಕೆಲಸ ಸ್ವಲ್ಪ ಅದೊಂದು ಹೇಳಳ್ಸ ಟ್ರೆವಿಂಗ ಓತನ ಅಲ್ಲ ಟ್ರೈವಿಂಗ್ ಓದನ ಅದೇ ಇಚಾರ ಏನು ಗೊಡ್ತಿಲ್ಲ ಅದಕ್ಕೆ ಕೇಳಣ
ಏನ್ ಸರ್
ಟ್ಯಾಡರ್ಗೆ ಓತಾ ಇದ್ದೀನ
ಹ ಸಾ
ಇನ್ನ ಅದ್ರ ಬಗ್ಗೆ ಏನು ಗೊತ್ತಿಲ್ಲ
ಹೌ್ರದನ್ ಸ
ಅದ್ಕ್ಕೆ ಸ್ವಲ್ಪ ಏನ್ ವಿಚಾರ ವಿಚಾರ ಮಾಡ್ರಿ
ಅದದು ಏನ್ ಕೆಲ್ಸ ಮಾಡತ್ತ ಅಂತ ಹೇಳ್ಬೇನ್ಿ
ಮುನು ಸರ್
ಸ ಕುಂಟೆ ಹೊಡಿತೈತೆ ಎಲ್ಲ ಮಾಡಿಕ ಹೊರ್ತೇತೆ
ಹ್ಮ್
ಹ್ಮ ಮತ್ತೆ ಕೇಜುವಲ್ ಅಂತ ನಮ ಕಡೆಗೆ ಒಂದು ಕೆೇಜುಲ್ ಅಂತ ಐತೆ ಸರ್ ಅದು ಒಂದು ಹೊಡ್ತೈತೆ
ಹ್ಮ್ ಸ
ಆಾಕೆಂಡು ಮಷ ಬೇಸ್ ಮಾಡ್ಕೊಂಡು ಹೆಂಗಂಗ ಬ ಅದೆ ಎಲ್ಲಾ ಮಾಡ್ಕೊಂಡ್ ಹೊಡದ್ರ ಎಲ್ಲಾ ಬೇಸರ್ತ
ಅಲ್ಲ ಸರ್ ಈ ಟ್ಯಾಟರ್ ಅದ್ರಗೆ ಹ್ಮ ಹ್ಮ್
ಅ ಸಾ
ಹ್ಮ ಮಟ ಹಲೋ ಸರ್
ಹ ಹಾ
ಇದು ಟ್ಯಾಕ್ಟರ್ಾಗ ಯಾದ ಮೇಲೆ ಜಕ್ ಜಾಸ್ತಿ ಕೊಡ್ತತೆ
ಹೌದೇನ್ರಿೀ ಅದು ಕೇಳ್ತರ ನಮ್ ಕಡೆ ಅರ್ಥವಲ್ಲ ಸ್ವಲ್ಪ ಕಡಿಮೆ ಸರ್ ಥ್ಯಾಟ್ರ ನಾವೇನ ಹೊಡ್ಯಕಲ್ಲ ನಮ್ದೇನ್ ಇರಲ್ಲ ಟ್ಯಾಕ್ಟ್ರ ನಲ್ಲ ನಮ್ಮ ನಮ್ಮ ನಮ್ಮೂಊರ ಒಂದ್ ಎರಡೈದಾಗ್ ಅಷ್ಟೇ ಇ್ರ
ಹೌದನು ಸರಿ ಹಳ್ಡೆ ನ
ಮೂರು ಸದು ಸ್ವಲ್ಪ ಎಲ್ಲ ಕಡಿಮೆ ಸಾರ್ ಎಲ್ಲ ಹ್ಮ್
ಇಟ ಸ ಕಿಯ
ಓಡ
ಅದೇ ಇದು
ಅ ್ಯಾಟ್ರ ಅದ ಮೇಲೆ ಜಾಸ್ ಕೊಡ್ತಂತ ತರ ತರ್ತಿೀವಿ ಅದಕ್ಕೆ ಹೇಳ ನಿನ್ನ ಏನ ಕೇಳ್ತೇತ್ತು
ನಾಮನೆ ಗತ್ತಿಲ್ಲ
ಹೌದನ್ಸ ನೀವು ನೀವು ಯಾವ ಮೇಂಟನ್
ಸರ್ ಕಡೆ
ಮ್ಯಾಟನ್ ಮಾಡ್ತೀವಿ ಸರ್
ನಮ್ಮ ಮಾಮನವರ್ಗ್ ಮಾಡ್ತಿದಾರ ಸರ್ ಅದ ಹಾ ಅ ಪರ್ಮಿಷನ್ ಏನ ಆ ತರ್ಸ ಅ್ರನ್ನ ಹೌದೇನ್ರಿ ಸ ಆಕಡೆ ಐದೇನ್ರಿ ಸ ಪರ್ಮಿಷನ್ ಅಂತವು
ಹಾ ಆಯತಾವ ಸರ್ ಏನ್ ಮ್ಯಾರೇಜ್ ಕೊಡ್ತಾವಲ್ಲ ಸರ್
ಕೊಡ್ತವ್ರಿ ಏನ ಗೊತ್ತ ಕಲ್ಸಲ್ ನಾವ್ ಅಂದ ಂದ್ರೆ ನಾವ್ ಓಡಸಿದ್ರೆ ನಮಗ್ ಗೊತ್ತಾಗ್ತ
ಅಯ ನಮ್ ಕಡೆ ಸರೋಜ ಜಾಸ್ತಿ ಇರೋದ ಅಧ ಮೇಲೆಜ ಅವನ್ಸ್ ಪರ್ವ ಅಲ್ಲ ಅದಕ್ಕೆ ನಿಮ್ಮ ಕಡೆಗೆ ಯಾವ್ದ ನಾವು ಇನ್ನೊಂದುಥರದ ಬತ್ತೆ
ಪ ದಾಂಡಿಯಾರ ಅಂತ ಫೇಮಸ್ ಐವಲ್ಲ ಫುಲ್
ಆಯ್ತೇನ್ ಆಯ್ತೇನ್ ಸರ ಅದೆಲ್ಲ ಸ್ವಲ್ಪ ಮೇಟನಿಂಗ ಸರಿ ಇಲ್ಲ
ಎಕ್ಕೆಂತ
ಹ ಸ್ವಲ್ಪ ಮೈಲೇಜು ಯಟು ಎಲ್ಲ ಕಡಿಮೆ ಆಯ್ತು ಸರ್
ಹೌದೌ ರ ಸ
ಹ್ಮ್ ಸರಿ
ಅದು ಮೈಲೇಜ್ ಕಡಿಮ ಇದ್ರು ಸನ ವ್ಯವಸಾಯ ಹೆಂಗ ಹೆಂಗಿದೆ ಸರ್
ಅ ನೆಲ್ಲ ಫಾರ್ಮರ್ ಅದೇ ಹೊಲ್ದ ಕೆಲ್ಸ ಎಲ್ಲ ಬೇಸನ ಆತದ ಸರ್ ಅದ ಏನಂದ್ರೆ ವಯಟ್ ಇಲ್ಲ ಅಷ್ಟೇ
ಹಾ ಚ
ಅದು ಸ್ವಲ್ಪ ಎದೊಳಗ್ ಜಾಸ್ತಿ ಎಲ್ಲಾನ ತ್ರಾಲ್ ವರ್ಕಂಗ ಹೋದ್ರೆ
ಹೌದೇನ್ರರಿ
ಮತ್ತು ಇದು ಮೈಲೇಜಾಗ ಕೊಡಕ್ಕಲ್ಲ
ಹೌದಿಲ್ಲ
ಹ್ಮ್ ಅಗ ಮಹೇಂದ್ರ ಹೆಂಗಂಗಂತ ಕೇಳ
ಹ್ಮ್ ಸ್ವರ ಸ್ವರಾಜ ಅಭ್ಯಾಸ ಚೆನ್ನಾಗಿದಲ್ಲ
ಸರೋಜನ್ ಚೆನ್ನಾಗೈತ್ತು ಸರ್ ಅದೇ ಇನ್ನೊಂದು ಮಹೇಂದ್ರ ತ ಇರ್ಬೇಕಂತ ಇದ್ವಿ ಅದಕ್ಕೆ
ಹ
ಹ
ಎಲ್ಲಲ್ಲ ಬಂದ ಸರ್
ಹ್ಞೂ ಆರಾಮ್ ಸರ್ ನೀವು ಆರಾಮನು ಸರ್
ಹ ಊಟದ ಹೆಂಗಂಗ
ಎಲ್ಲ ಸರ್ ಹಾಂ
ಊಟ ಸರ್ ಊ
ಕಊಟೆ ಯುುವಕಯ ಸರ್ ನಿಮ್ದಾಯ್ತು ಸರ್ ನಿಮ್ದ ಆಯ್ತೇನ್ ಸರ್
ನಮ್ದುಂತ ಒ ಟ್ವಟಿ ಮಿನಿಟ್ಸ್ ಆಯತರ ಅಲ್ಲ
ಅಲ್ಲೇ ಸರ್
ಅ
ಹಲೋ
ಹಾ ಹೇಳಿಸ
ಅ ಸ್ವಲ್ಪ ಡ್ಯಾಮ್ನಾಗ ನೀರ್ ಹೆಂಗ ಹೆಂಗ ಸರ್ ಅದೇ ಯಾವಾಗ್ ಬಡ್ತಾವ ಗೊರ್ತಿಿಲ್ಲ
ಮದುಸ ಬರ ತಿಂಗಳ ಬಿಟ್ರ ಬಿಡ್ಬೋದು ಏನಟ್ಟ ಅಟ್ರ ಬಿಡ್ಬೋದ್ ಸಾರಿ ಬರ ತಿಂಗಳಗ ಇಲ್ಲಾಂದ್ರೆ ಇನ್ನ
ಹ್ಮ
ಅವಷ್ಟೋ ಬಿುಟ್ಟ್ರ ಬಿಡುವದು
ಹ್ಮ್
ಬರ ನನ್ರಿ ಎಲ್ಲಾರು
ಆರಾಮ ಸರ್
ಹೌದೇನ್ರರಿ
ಹ್ಞೂ ಸರ್ ಹೇಳಿರಿ ಸರ್ ಇನ್ನೇನನು ಸಮಸ್ಯೆ
ಏನೇನಲ್ಲ ಸರ್ ನೀವ ಹೇಳ
ಅಲ ಸರ್ ನ್ಯೂ ಇರ್ ನನ್ ಹಾಂ
ಕಷ್ಟ
ನ್ಲ್ಸರ್ ಏನ ಅಂದೆ
ವಾಹನಗಳು ನಿಮ್ ಕಡೆ ಯಾವಾವ ಇದಾವೆ ಸ್ವಲ್ಪ ಹೇಳ್ತಿರಸರ್
ನಕ
ಹ ಸ ವಾಹನಗಳು ಅದೇನೇನಾ ಯಾವ ಇದ ಹೇಳ್ತೀವಿ ಸರ್
ಅಂದ್ರೆ ನಮ್ ಗೊತ್ತತಕಲ್ಲ ಸ್ವಲ್ಪ ಯಾವ ಆಯ್ ಸರಿ ಹೇಳಿ
ಹೇಳ ಹೇಳ
ಬೈಕ್ುಟ ಬೈಕ್ು ಹ್ಮ
ಹ್ಮ್ ಸ
ಟ್ಯಾಕ್ಟರು ಒಂದು ಇದೆ ಜೇ ಜಿ ಪಚರ್
ಹೌ ಅದ ಹ್ಮ್ ನಿ
ಒಂದು್ ಇದು ಐ ಸರ್ ಇದು ಒಂದ್ ಗೋಡನ ಆಯ್ತ ನೆಲ್ಲಂದ ಸರ್
ಹೌದಟರಿ ಸ ಕಡೆ
ಹ್ಮ್ ಸರ್ ನಮ್ದೇ
ಸವಂತ ಇದೆೇಏನ್ರರಿ
ಹಾ ಸವಂತೀ ಸರ್
ಅದು ಏನ್ ಕೆಲ್ಸ ಮಾಡ್ತಸ ಅದೇನ್ ಕಾಳ ಕೆಂದ್ರ.. ಏನೇನ ವ್ಯಾಪಾರ ಇಟ್ಟಿದ್ರೆ ಸರರಲ್ಲಿ..
ಅಯಂಗ ಗೋಡನ ನಮ್ದ ಸರ್ ಯಾರನ್ನ ಸುಮ್ನೆ.. ನೆಲ್ಲ ನೆಲ್ಲ ಹಾಕ್ಕೊಂಡ ಹೋಗಿ ಬ ಹಾಕಿ ಮಾಡ್ಸರ್ ಹ್ಮ್ ಸರಿ
ಆಯ್ತಾ ಆಯ್ತಾ ಸಾರ ಗುರ್ರ್ ಎಲ್ಲಾ ಆರಾಮ ಇ್ರಿ
ಅಲಾರಾಮ್ ಸರ್
ಮಕ್ಕಳ ಎಲ್ಲ ಮೆ ಯಾಕೆ ಕಡೆ ಕಡೆ ಸ್ವಲ್ಪ ನಿಮ್ ಕಡೆ ಹ
ಮಳೆನ ಇಲ್ಲ ಇಂದ ಒಂದು ನಾಕೈದ್ ದಿವ್ ಹೆತ್ ಸರ್ ಇಲ್ಲ..
ಹೌದಟು..
ಹ್ಮ ಸರ್.. ಇನ್ನೇನೇನು ಸರ್ ಸಮಸ್ಯೆ ಎಲ್ಲ..
ಸಮಸ್ಯೆ ಏನ್ ಸಮಸ್ಯೆ ಇಲ್ರಿ ಸರ..
ಮದ ವ ಮದುವಾಯ ಕ್ಯಾನ್ಸರ್ ನ್ದ.
ಹ.
ಏನ್ ಸರ್..
ಆಯಿತೋ.
ಆಂ.
ಇನ್ನ ಇಲ್ರಿ.
ಯಾವಾಗ ಮಾಡ್ಕೊಂಡ ಬ ಸರ್ ಮದುವೆ..
ಸರ್ ಹ ಆಯಕ.. ಹ..
ಅ ಸಾ..
ಆ ಓಕೆ ಅಯ.